ಹಾ ಏನ್ ಮಾಡ್ತಿದಿಯ
ಏನಿಲ್ಲ ಇವಾಗ ಒಂದ್ ಇಂಟರ್ವ್ಯೂ ಇತ್ತು ಮಾಡಿ
ಹಾ ಏನಾಯ್ತಲ್
ಚೆನ್ನಾಗಾಯ್ತು ನೋಡ್ಬೇಕು ಅವರು ತುಂಬಾ ಕ್ವಶನ್ಸ್ ಕೇಳಿದ್ರು ಇಂಟರ್ವ್ಯೂ ಇದ್ದಿದ್ದು ನಿನ್ನೆ ಮೂರ್ ಮೂರ್ ಗಂಟೆಗೆ ಅಂತ ಮೇಲ್ ಬಂತು
ಹಾ
ಆಮೇಲ್ ಮತ್ತೆ ಇವತ್ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಮುಕ್ಕಾಲ್ಗೆ ಅಂತ ಬಂತು
ಹಾ
ನಾನು ಎರಡೂುವರೆ ಎರಡು ಗಂಟೆಗೆ ಜಾಯ್ನ್ ಆಗ್ಬಿಟ್ಟು ಕ್ಕೊಂಡ್ ಕೂತಿದ್ದೆ
ಹಾ
ಹಾ ಆಮೇಲೆ ಮೂರ್ ಗಂಟೆ ಆಯ್ತು ಮೂರು ವರೆ ಆಯ್ತು ಮೂರು ಕಾಲು ಯಾರ್ ಇಂಟರ್ವ್ಯೂ ತಗೋತಿಲ್ಲಾ
ಹಾ
ಆಮೇಲೆ ಅವ್ರು ಹೆಚ್ರ್ ಇದ್ರಲ್ಲ ಮೇಲೆಲ್ ಕ ನಂಬರ್ ಇತ್ತು
ಹಾ
ಅವ್ರಗ್ ಕಾಲ್ ಮಾಡ್ದ ಅವರು ಪಿಕ್ ಮಾಡ್ತಿರ್ಲಿಲ್ಲ ಎರಡು ಸರಿ ಆಮೇಲ್ ಮೂರು ಕಾಲು ಮೂರು ಇಪ್ಪತ್ತಿದ್ದಾಗ ಮತ್ತೆ ಕಾಲ್ ಮಾಡ್ದ ಅವಾಗ ಹೇಳಿದ್ರು
ಹಾ
ಇಂಟರ್ವ್ಯೂ ನಡೀತಿದೆ ಶೆಡ್ಯೂಲ್ ಆಗತ್ತೆ ಹೋಲ್ಡನ್ ಆಗಿರಿ ಅಂತ
ಹ್ಮ ಹ
ಆಮೇಲೆ ಮೂರವರೆ ಮೂರು ಮೂವತ್ತೈದಕ್ಕೆನ
ಹ್ಮ್
ತಗೊಂಡ್ರಪ್ಪಾ ಸುಮ್ನೆ ಹಿಂಗ್ ಕೂತಿದೀನಿ ಸಡನ್ ಆಗಿ ಸ್ಟಾರ್ಟ ಆಗೋಯ್ತು
ಅವ ಚೆನ್ನಾಗೈತ ಒಟ್ನಲ್ಲಿ
ಆಯ್ತು ಏನೇನೋ ಫಾರ್ಟಿ ಫೈವ್ ಮಿನಿಟ್ಸ್
ಏನ್ ಕ್ವಶನ್ ಕೇಳಿದ್ರು
ಈ ಫುಲ್ಲು ನ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಬಗ್ಗೆ ರೋಲ್ ಇದ್ದಿದ್ದು
ಹಾ
ಅವರು ಸೈಬರ್ ಸೆಕ್ಯೂರಿಟಿ ಬಿಟ್ಟು
ಹಾ
ಆಹ ಮಿಕ್ಕಿ್ದೆಲ್ಲಾ ಏನೋ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬೆಲ್ ತುಂಬಾ ಕೇಳಿದ್ರು
ಓಕೆ
ಅದ್ರ ಡಿಫ್ರೆನ್ಸ್ ಏನು ಅದಕ್ಕೂ ಇದಕ್ಕ ಏನ್ ಲಿಂಕು
ಹಾ
ಆ ಮಾಡೆಲ್ ಬಗ್ಗೆ ಹೇಳಿ ಅದು ಇದು ಹೊಂಡು ಪ್ರಾಜೆಕ್ಟ್ಸ್ ಬಗ್ಗೆ ನನು ಅಷ್ಟ್ ಕೇಳಲಿಲ್ಲತ್ತೆ ನಿಮ್ ಸ್ಟ್ರೆಂತ್ ಏನು ವೀಕ್ನೆಸ್ ಏನು
ಹಾ
ನಾವ್ ಯಾಕ ನಿಮನ್ ಹ ಯಾರಾರ್ ಮಾಡ್ಬೇಕು
ಹದ್ನಲ್ಕ್ಕರಲ್
ಹ್ಮ್ ಅದೆಲ್ಲ ಹೆಚ್ ಆರ್ ರೌಂಡ್ ಅಲ್ಲಿ ಕೇಳ್ತಾರೆ
ಹ್ಮ
ಆಮೇಲೆ ಏನಾದ್ರು ಕ್ವನ್ಸ್ ಇದ್ಯಾಾ ನಿಮ್ ಕಡೆಯಿಂದ ಅಂತ ಅಂದರು ಅದ ಸರ್ ಏನ ಏನೋ ನನ್ ಪರ್ಫ್ಮೆನ್ಸ್ ಹೇಗಿತ್ತ ಅಂತ ಕೇಳಿದೆಂತ ಐ ವಿಲ್ ಇನ್ಫಾರ್ಮ್ ಟು ದಟ್ ಅಂದ್ರೆ ನಾನ್ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅ ಚಾರ್ ವಿಲ್ ಗೇಟ್ ಹ ಫೀಡ್ಬ್ಯಾಕ್ ಅವ್ರಗ್ ಕೊಡ್ಬೇಕೇಕ್ ನಾನು ಅಂತ
ಹ್ಮ್ ಮೊತ್ತದ ಎಲ್ಲಾ ಇಂಗ್ಲಿೀಷ್ಲ್ಲೇ ಕನ್ ಆಗುತ್ತೆಲ್ಲ
ಹೌದು ಆಯ್ತು ನೋಡ್ಬೇಕಕ್ ಏನಾಗತ್ತೆ ಅಂತ ಈ ರೌಂಡ್ ಆದ್ರೆ ಹೆಚ್ ಆರ್ ರೌಂಡ್ ಇರತ್ತನೆಷ್ಟು
ಹಾ
ಅದೊಂದಾಗ ಇದೊಂದ್ ಪಾಸ್ ಆದ್ರೆ ಸಾಕಕ್ ಅಂತ ಕಾಯ್ಕೊಂಡ್ ಹೋಗತೀಿ ನಾನು
ಈ ಪಾತ ಎಷ್ಟ ಆಾರ ಒಂದು ಹತ್ತರ ಪಾತ ಇರ್ಬೇಕಾ
ಹ್ಮ್ ಹ್ಮ್ ಹೆಚ್ರ್ ಏನ್ ಇರಲ್ಲ ಅದ್ರಲ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ
ಹಾ
ಅ ಏನೇನೋ ಎಷ್ಟು ಮಂತು ಏನು ಎತ್ತ ಕಂಪ್ನಿ ಬಗ್ಗೆ ಮತ್ತೆ ರೋಲ್ ಬಗ್ಗೆ ನಮ್ ಸಿ ಟಿ ಸಿ ಬಗ್ಗೆ ಅದುಿರುತ್ತೆ ಅದಿನ ಅಷ್ಟ ಅನ್ಸಲ ಇದೊಂದ ರೌ್ ಪಾಸ್ ಆಬ ಬಿಡ್ಬೇಕೆ
ಈಗ ಆಗ್ಬಿಟ್ರೆ ಆಯ್ತು ಉಂತ
ಹ್ಮ್
ಆಗುತ್ತೆ ಗುರಮಂತೆ ಯಾಕೆ
ಬೇಡ್ಕೋತಾ ಇದ್ದೀಿಾನು ಪ್ಲೀಸ್ ಆಗ್ಬಡ್ಲಪ್ಪಾ
ಹ್ಮ್ ಆಗುತ್ತೆ ಬದು
ಎಷ್ಟ್ ಪ್ಯಾಕೇಜು ಏನು ಇತ್ತ ಅವರಂದ ಫಸ್ಟೇ ನೀವು್ ರೀ ಲೊಕೇಟ್ ಆಗ ಕೆ ರೆಡಿ ಇದ್ದೀರಾ ಅಂತ ಕೇಳೋರು ಅಂದ್ರೆ ಈ ಕಂಪ್ನಿ ಇರೋದು ಬರೀ ಬೆಂಗ್ಗಳೂರಲ್ಲಲ್ಲಿ ಮಾತ್ರ ಇಲ್ಲ ಪುಣೆ ನೋ ಆಲ್ ಓವರ್ ಇಂಡಿಯಾಗೆ ರೆಡಿ ಇದ್ದೀರಾ ಅಂತಂದ್ರು
ಹಾ
ನಾನನ್ ಹಊ ಸರ್ ಅಂತ ಇಲ್ಲಾಂತಂದ್ರೆ ಇಂಟರ್ವ್ಯೂ ತಗೊಳಲ್ಲ
ಹಾ
ಅದಕ್ಕೆ ಹ ಸರ್ ಪುಣೆ ಹೈದ್ರಾಬಾದದು ಹ ನೋಡಿಯಾ ಅಲ್ಲಿಗೆಲ್ಲಾ ರೆಡಿ ಇದ್ದೀರಾ ಫಸ್ಟ್ ಯಾಕೆ ಕೇಳ್ತಿದ್ದೀನಿ ಅಂತ ಅಂದ್ರೆ
ಅಲ್ಲಿ ಎಲ್ಲಾರೂ ಆದ್ರೆ ಹೋಗಲೇಬೇಕಾಗುತ್ತೆ
ಹ್ಮ್ ನಾನು ಸರ್ ಹೋಗ್ತೀನಿ ಅಂತಂದೆ ಫಸ್ಟ್ಆ ಕ್ವಶನ್ ಕೇಳಿದ್ರು ಇಂಟ್ರವ್ಯೂ ಮಾಡಕಿಂತ ಮುಂಚೆ ಇದು ಓಕೆ ಇದ್ರೆ ಮಾತ್ರ ನಾನು ತಗೋತೀನಿ
ಇದ್ ಮಾಡ್ಬೋದಲ್ಲ ಅಂತ
ಹಾ ಅದಕ್ಕೆ ಫಸ್ಟ್ ನೀವು ಇದಕ್ಕೆಲ್ಲ ಓಕೆ ಅಂತ ಕಂಡೀಷನ್ ಇದ್ರೆ ನನ್ ಇಂಟ್ರವ್ಯೂ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ರು
ಹಾ
ನಾನು ಹ್ಮ್ ಹ್ಮ್ ಅಂತಾನೇ ಅಂದೆ
ಹ್ಮ್
ಆದ್ರೆ ಹೋಗ್ತೀನಪ್ಪಾ ಸುಮ್ಮನೆ ಯಾಕೆ ಸಿಕ್ಕತಿರದೆೇ ಕಷ್ಟ ಇಲ್ಲಿ ಅದು ಒಳ್ಳೆ ಕಂಪ್ನಿನೇ
ಹಾ ಈಗ ಎಲ್ಲ ಬೀಳ್ತ ಈಗ ಹೈದ್ರಾಬಾತು ಅಲ್ಲೇಲೋ ಬಿದ್ದ ಬಿಟ್ರೆ ಏನ್ ಮಾಡ್ತೀಯಾ
ಹೋಗ್ತೀನಿ ಮನೇಲಿ ಹೆಂಗಾರ ಒಪ್ಸಿ
ಹ್ಮ ನಿಮ್ಮ ಮಮ್ಮಿನೆ ಸ್ವಲ್ಪ ಇದ್ ಮಾಡ್ಬೇಕ ಅಷ್ಟೇ
ಏ ಕೆಲ್ಸನೇ ಸಿಕ್ತಿಲ್ಲ ಸಿಕ್ಕಿರದಕ ಹೋಗ್ಬಾರ್ದ ಹ್ಮ ಹೆಂಗೋ ಅವಾಗ ಆಗತ್ತೆ
ನಿಮ್ಮ ಮಮ್ಮಿನ ಸ್ವಲ್ಪ ಕಿದ ಮಾಡಬೇಕ ನೀನಲಿಂದನೆ ಸ್ವಲ್ಪ
ಇಬ್ರೂನು ಕಷ್ಟ ಐತೆ ನಾನ ಯಾವಾಗ್ಲೂ
ಹಾ ಏ ಅಂಕ ಅಂಕಲ್ ಏನಿಲ್ಲ ಕಣೆ ಅಂಕಲ್ ಸ್ವಲ್ಪ ಹಿಂಗಂಗ ಅಂದ್ರೆ ಅವರ ಅರ್ಥ ಮಾಡ್ಕೂತಾರೆ ಆಂಟಿನ ಸ್ವಲ್ಪ ಇದ್ ಮಾಡೋದು
ಹ್ಮ್ ಹೆಣ್ಮಗ ಹಾ ಹಾ ಅನ್ಕೊಂಡು ರಾಗ ಎಳಿಯುತ್ ನಮ್ಮಮ ಅದ ಬೇರೆ ನಮ್ಮ ದೊಡಮ್ಮ ಫಿಟಿಂಗ್ ಹಾಕಕೊಡ್ತಿರ್ತಾರಲ್ಲಾ
ಇನ್ ನಿಮ್ಮ ಅಕ್ಕಾನು ನಿಮ್ಮ ಭಾವನು ಏನ್ ಪಿಟ್ಟಂಗ ಇಟ್ಬಿಡತ್ತಾರ ನೋಡ್ಕೋ
ಹೌದು ಹೇಳಕ್ ಆಗಲ್ಲ ಅವರ ಅವತ್ ಫೋನ್ ಮಾಡಿದ್ರು ಬಾ ಏನ್ ಮಾಡ್ತಾ ಇದ್ಯಾ ನೀ ನಮ್ಮ ಅಕ್ಕ ನಿ ಹೇಳಿ ಹೇಳಿ ಎಷ್ಟ ಅಂತ ಕರಿಯದ ಅವಳಗೆ ಅಂದ್ಬಿಟ ನಮ್ಮ ಬಾವ ಅವ ಬರಲ್ಲ ಬಿಡು ಅದು ಯಾವುದೋ ರೆಫ್ರಲ್ಗೆ ಹೇಳಿದೀನಿ
ಹಾ
ಹ ಮಾತಾಡಿದೀನಿ ಮೂರ್ ನಾಕ್ ಜನದ ಜೊತೆ ಹೇಳ್ತಾರಂತೆ ಅಂತ ಹೇಳಕ್ ಮಾಡಿದ್ರು
ಓಕೆ
ಆಮೇಲೆ ಎಲ್ಲಿ ನಾನ್ ಜಯನಗರಗ ಬಂದಿದ್ದೆ ಇರ್ಲಿಲ್ಲ ನೀನ್ ಮನೇಲಿ ಅಂತಂದ್ರು
ಹ ಹ
ಫಸ್ಟ್ ಆಫ್ ಆಲ್ ಅವ್ರಗ್ ಅಡ್ರೆಸ್ಸೇ ಗೊತ್ತಿಲ್ಲ ಆಯ್ತಾ ಇಲ್ಲ ಬಾವ ನ ನಾ ಎಲ್ಲೂ ಹೋಗು ಇರ್ಲಿಲ್ಲ ಮನೆ ಬೂಟ್ರ ಎಲ್ಲೂ ಹೋಯ್ತಾನೂ ಇಲ್ಲ ಕೆಲ್ಸ ಇಲ್ಲ ಅಂತ
ಹಾ
ಆಮೇಲೆ ಅವತ್ ಹೇಳದ್ನಲ
ಹ ಅದೇ ಗೊತ್ತಾಯ್ತಾ
ಹ್ಮ್
ಅದಕ್ಕೆ ಹೇಳಿದ್ದೀಗ ಅಲ್ಲೇನಾದಾರು ಬಿದ್ರೆ ಪಸ್ಟ್ ನಿಮ್ ಅಕ್ಕಾನ ಎತ್ಬಿಡ್ತಾರೆ ಅನ್ಸುತ್ತೆ ನನ್ ಪ್ರಕಾರ
ಹ್ಮ ಏನಾರ ಇಟ್ಕೊಳ್ಳಿ ಕೆಲ್ಸಕ್ ಸಿಕ್ಕಿ ಇಷ್ಟು ಏನ ಇಷ್ಟ್ ತಿಂಗಳು ವೇಟ್ ಮಾಡದೆ ಸಿಗದೇ ಹೆಚ್ಚು ವರ್ಷ ಆಗತೈತ್ ಕಣೆ ನನಗೆ ಟೆನ್ಶನ್ ಆಗ್ತೈತ್
ಸುಮ್ಮುನ್ ಸಿಕ್ಕದ ತಕ್ಷಣ ಹೋಯ್ತರಿದ ಸುಮ್ನೆ ಅವರ ಇವರ ಮಾತೆಲ್ಲ ಕಟ್ಕೊಬೇಡ ಅಷ್ಟೆ ಈಗ ನನ್ ಪರಿಸ್ಥಿತಿ ಸರಿ ಈಗ ಯಾವ್ದ ಯಾವ ಪೊಸಿಷನ್ ಸಿಕ್ಕದರು ನನ್ನ ಪಾಡಿಗ ನಾನು ಹೊಂಟಯ್ತೀನಿ ಮನೇಲಿ ಏನು
ನಾ ಅದಿಕ್ಕೆ ಇನ್ನೊಂದು ಹೆಚ್ ಪಿ ಹೆಚ್ ಪಿ ಇವಾಗ ಸಿಂಧೂ ವರ್ಕ್ ಮಾಡ್ತಿದ್ದಾಳಲ್ಲಾ ಹಲೋ ಅದೇ ಕಂಪ್ನಿಯಿಂದ ನಂಗೆ ನೌ ನೌಕರಿಯಿಂದ ಕಾಲ್ ಬಂದಿತ್ತು
ಹಾ ಹಾ
ಅದು ಬ್ಯಾಚುಲರ್ಸ್ ಡಿಗ್ರಿಗೆ
ಹಾ
ನನ್ ರೆಸುಮೆ ನೋಡ್ಬಿಟ್ಟ ಅವ್ರು ನಿಮ್ದು ಓವರ್ ಅಂದ್ರೆ ಇಂಟ್ರೊಡಕ್ಷನ್ ಕೇಳಿದ್ರು ಕಾಲ್ ಲ್ಲಿ
ಹಾ ಹಾ
ಮತ್ತೆ ಯಾವ್ ರೋಲ್ಗೆ ನೋಡ್ತಾ ಇದ್ದೀರಾ ಹಂಗೆಲ್ಲಾ ಕೇಳಿದ್ರು ನಾನು ಸೈಬರ್ ಸೆಕ್ಯೂರಿಟಿ ಟಿ ಮತ್ತೆ ಸಾಫ್ಟ್ವೇರ್ ಡೆವಲಪರ್ ಅಲ್ಲಿ ನೋಡ್ತಾ ಇದೀನಿ ಬಟ್ ಅವ್ರ ಅಂದ್ರರು ಹ್ಮ್ ಕರೆಂಟ್ಲಿ ನಮ್ಗೆ ಆ ರೋಲ್ಸ್ ಗೆಲ್ಲ ವೇಕೆನ್ಸಿ ಇಲ್ಲ
ಹ್ಮ್
ಇದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಹೇಳ್ತೀವಿ ಅಂದರು ಆಮೇಲೆ ತಕ್ಷಣ ಸರಿ ಮ್ಯಾಮ್ ಯಾವ ರೋಲಲ್ಲಿ ನೋಡ್ತಿದ್ದೀರ ನೀವ ಯಾವ್ದ ರೋಲ್ ಇದೆ ವೇಕೆನ್ಸಿ ಅದಕ್ಕೆ ನೆ ಜಾಯ್ನ್ ಆಗ್ತೀನಿ ಅಂತಂದೆ
ಹಾ
ಆಮೇಲೆ ಟೆಕ್ನಿಕಲ್ ಸಪೋರ್ಟ್ ರೋಲ್ ಇದೆ ಅಂತ ಅಂದ್ರು ಅವರು ಅದಕ್ಕೆ ಕಾಲ್ ಮಾಡಿದ್ದಿದ್ದು ಅಟ್ ಲೀಸ್ಟ್ ಯಾವ್ದು ಸಿಕ್ತಿಲ್ಲ ಅಲ್ಲಾ ಆಮೇಲೆ ಬೇಕಾದ ಟೊಮೆನ್ ಚೇಂಜ್ ಮಾಡೋಣ ಅಂದಬಿಟ್ಟು
ಹ್ಮ್
ಅದಕ್ಕೂ ನಿನ್ನೆ ಇಂಟರ್ವ್ಯೂ ಇತ್ತದ ಅದುವೇ
ಅಟೆಂಡ್ ಮಾಡ್ದಾ
ಹ ಅವ್ರ ಏನ್ ಅದು ನನ್ ರೆಸುಮ್ಯಾಗ ಹಾಕಿದು ಏನಕ್ಕ್ ಕೇಳಲಿಲ್ಲ
ಹಾ
ಏನು ಕೇಳಲಿಲ್ಲ ಯಾಸ್ ಎ ಪರ್ಸನ್ ನೀವು ಏನು ನಿಮ್ಗೆ ಏನ್ ಅನ್ಸುತ್ತೆ ಬರಿ ಜನ್ರಲ್ಲಾಗಿ ಕೇಳಿದ್ರು ಅದ್ರ ಇದೀವಿ ನಾನ್ ಯಾವ ಅಟೆಂಡೆ ಮಾಡ ಆಮೇಲೆ ಅದು ಕೇಳಿದ್ರು ಅದು ಚೆನ್ನಾಗ ಆಯ್ತತ್ ನೋಡ್ಬೇಕಪ್ಪಾ
ನೋಡ್ಲಿ ಎರಡತ್ತ ಆದ್ರ ಒಂದು ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ
ಅಯ್ಯೋ ನಂಗಿದೆ ಇದೇ ಆಗ್ಬಿಟ್ರೆ ಸಾಕು ಅಂತ ಅನ್ಕೋತಾ ಇದ್ವಿ ಬೇಡ್ಕೊತ ಇದ್ದೀನಿ ಹ್ಮ್ ಈ ರೋಲ್ದೆ ನಾನ್ ಕಾಯ್ಕೊಂಡ್ ಕೂತಿದ್ದೀರ ಅದು
ಹ್ಮ್
ಇದ ಆಗ್ಬಿಟ್ರೆ ಪ್ಲೀಸ್ ದೇವ್ರೆ ಅಂತ ಬೇಡ್ಕೊತಾ ಇದಿನಿ
ಹಾ ಆಗುತ್ತ
ಹ್ಮ್
ಏನಾಗಿದೆ
ಹ್ಮ ಹಿಂಗ ಮಾತಾಡು
ಅದಾ ಮಲ್ಲಗಿದ್ದೆ ಅದಕ್ಕೆ
ಟಿ ಕಾಫಿ
ಟಿ ಅದೇ ನಾನು ನನ್ ಫ್ರೆಂಡ್ ಮನೆಗ್ ಹೋಗಿದ್ದೆ ಇಲ್ಲಿ ಭೂಮಿಕಾ ಭೂಮಿಕಾ ಭೂಮಿಕಾನ್ ಮನೆಗೆ ಹೋಗಿದೆ ಕೇಳಿಸತಿಲ್ವೇನೆೇ
ವಾಯ್ಸ್ ಬ್ರೇಕ್ ಆಗ್ತೈತೆ
ಭೂಮಿಕ ನ ಮನೆಗೆ ಹೋಗಿದೆ
ವಾಯ್ಸ್ ಬ್ರೇಕ್ ಆಗ್ತೈತೆ
ಇವಾಗ ಹಲೋ ಹಲೋ
ಬೇಕಾಗ್ತೈತೆ